ಎನ್ ಮಾಡತಿ
ಏನಿಲ್ಲ ಊಟ ಮಾಡಿ ವಾಕ್ ಮಾಡತಿದನಿ ನೀನ್
ಓ ಇಂತ ಮಧ್ಯಾಹ್ನ ಬಿಸ್ಲ ವಕ
ಹ್ಮ್ ಮದ ಇಲ್ಲ ಏನ್ ಮಾಡತ್ತಲ್ಲ ಗಿಡದ ನೆಲ್ ಒಳಗ ಮಾಡತಿನ್
ಹ್ಮ ಮತ್ತ ಹಕ್ ಮಾಡತ್ತೆ ನಂದ
ಅಂದ್ರ ವೆಜಿಟೇಬಲ್ ಪಲಾವ್
ಕಂದ ರೊಟ್ಟಿ ಟೀ ಪಲ್ಲೆ ಸಾಂಬಾರ್ ರೈಸ್
ಇಷ್ಟೆಲ್ಲಾ ಬ್ಯಾಸಗ್ ಮಾಡ್ಕೊಂಡ್ ಮಾತಾಡಕತಿಯಲ್ಲಾ ಏನ್ ಮಕ್ಕೊಂಡ ಏನ ಮಧ್ಯಾಹ್ನ ಮಲ್ಕೊಂತ ಮತ್ ಮತ್ತ ರಾತ್ರಿಗ ನಿದ್ದೆ ಂಗ ಬರ್ತತ್ ನನ್ಗ
ರಾತ್ರಿ ರಾತ್ರಿ ನ ಫಿಲ್ಮ್ ನೋಡ್ತೆೇನ್
ಯಾವದು
ಯಾವ್ದ್ ಬೇಕವು ಯಾವ್ದ ಇಷ್ಟ ಆಕೇತ್ ನೋಡೋದು
ದಿನಾ ನೋಡ್ತಿ
ಡೆಲ್ಲಿ ನಿಲ್ಲೋ ಯಾವಾಗರ ಓಮ ಒಮ್ಮ ಮಕ್ಕೋತೇನ್ಿ ಹಿಂಗ ಅಂದ್ರ ಮಕ್ಕೊಂಡೇನ ಅಂದ್ರ ನಿದ್ದೆಏನ್ತಿಿಲ್ಲಾ
ಹಾ
ಹ ಗೊಡಿ ಹ್ಮ್ ನೆಗಿಡ ಎತ್ತ ಅದಕ್ಕೆ ಸುಮ್ಮ್ ಹಕ್ಕ ಹ್ಮ್ ಸರ್ದಿ
ಹ್ಮ್ ಹ್ಮ್ ಹಾ ಹಾ ಹಾ ಮತ್ತ
ಏನ್ೋ ಹೋಗಿಲ್ಲ ರೀ ಲೈಬ್ರರಿಗೆ
ಲೈಬ್ರಗ್ ಇವಾಗ ಹೋಗ್ಬೇಕ ಇನ್ನ ಊಟ ಆಯತ್ತಲ್ಲ ಸ್ವಲ್ಪ ಪ ಊಟ ತಕ್ಷಣ ಹೋಗ ಕೂರೋದ್ ಬ್ಯಾಡ ಅಂತೇಳಿ ಹಂಗ ವಾಕ್ ಮಾಡತಿದ್ದೆ
ರೂಮ ಇದ ರೂಮಗ ವರತ್ತ ಉಟ್ಟಕ
ಹ್ ಇವತ್ತು ಮುಂಜಾನೆ ಮಾಡಿದ ಇಲಾ ಅಡಗಿ ದಿನ ಮುಂಜಾನ ಅಡುಗೆ ಮಾಡ್ತಿದಿ ೆ ಮಧ್ಯಾಹ್ನಕ್ಕೂ ಸೇರಿನ ಅಕೆ ನಮ್ ರೋಮತಿ ನಮ ಇವತ್ತ ಮಧ್ಯಾಹ್ನನ ಬರ್ತನಂದಿದಲ ಹಂಗಾಗಿ ಮದ ಜನ ಮಾಡ್ರ ಆಯ್ತ ಬಿಡು ಬಿಸಿದೆ ಏನ್ರ ಳ ಮಾಡಿರ್ಲಿಲ್ಲ ಅದಕ್ಕ ಹೋಗಿದ್ನ ಒಂದ್ ಗಂಟೆಗೆಲ್ಲ ಹೋಗಿ ಅದೇ ಸಲಾವ್ ಮಾಡಿದ್ನಿ ನ ಹ ತಿಂದು ಹಂಗ ಒಂದ್ ಸ್ವಲ್ಪ ವಾಕ್ ಮಾಡಿ ಹೋಗಿ ಇನ್ನೊಂದ್ ಹದ್ೈದು ನಿಮಿಷ ಬಿಟ್ಟು ಲೈಬ್ರೆರಿಗೆ ಹೋಗಬೇಕು
ಹ್ಮ್ ಹ್ಮ್ ಎಷ್ಟ್ ಗಂಟೆ ಹೋಗಕಿ ಬೆಳಗ್ಗೆ ಲೈಬ್ರರಿಗೆ
ಅಂದ್ರೆ ಇವಾಗ ರಾತ್ರಿ ಸ್ವಲ್ಪ ಲೇಟ್ ಟೈಮ್ ಹಕೊಂಡ ಅಂದ್ರ ಒಂದ ಒ ಎಂಟ ಗಂಟೆಗೆಲ್ಲ ಹೋಗ್ತೀನಿ ನಾಷ್ಟ ಅದೆಲ್ಲ ಮಾಡ್ಕೊಂಡ ಹಕೊಂಡ್ ಒಮ್ಮೆ ಹೋಗ್ತನಾ ಇಲ್ಲ ಬೇಗ ಮಲ್ಕೊಂಡಿದ ಂದ್ರೆ ನಾಲ್ಕು ಗಂಟೆಗೆ ಎದ ನಾಲ್ಕೂವರಿಂದ ಆರೂರೆ ಹೋಗು ಕನ್ ಮುಂಜನ ಮತ್ತೆ ಆರೂವರೆ ಹೆಂಗ ದ್ರು ಬರಬೇ ಯಾಕಂದ್ರೆ ಅಕ್ಕಿಗೆ ಬಾಕ್ಸ್ ಮಾಡ್ಬೇಕ ಕಾಲೇಜ್ಗೆ ಹೋಗಿರ್ತಾಳ ಮಧ್ಯಾಹ್ನ ಊಟ ತಗೊಂಡ್ ಹೋಗಕಿರ್ತಾಳ ಅಕ್ಕಿ ಹಂಗಾಗಿ ಮತ್ ಆರುವರೆಗ್ ಬರ್ತೇನ ಬಂದು ಆರೂವರಿಂದ ಎಂಟುವರಿ ನ ನಾಷ್ಟಾಕ್ಕ ಮಧ್ಯಾಹ್ನ ಊಟು ಎಲ್ಲಾ ಮಾಡಿ ಜಳಕ ಅದು ಮಾಡದಿತ್ತನ್ ಮಾಡಿ ಅಂದ್ರೆ ಫ್ರೆಶ್ ಅಪ್ ಅದು ಎಲ್ಲಾ ಆಗಿ ನಾಷ್ಟ ಮಾಡ್ ಕೊಂಡ್ ಮತ್ ಲೈಬ್ರರಿ ಬರ್ತೇನ್.
ಡೈಲಿ ತಗೊಂಡೊಕಳ್ ಡಬ್ಬಿ ಮಧ್ಯಾನ.
ಅಂದ್ರ ಒಂದೊಂದ್ ದಿನ ಹಾಕಿದ್ ಹೆಂಗ ಅಕತ್ ಹೇಳೇಳು ಕಾಲೇಜ ಈ ಮಧ್ಯಾಹ್ನ ಕ್ಲಾಸ್ ಇದ್ದು ಅಂದ್ರ ಅಷ್ಟ ಮಧ್ಯಾಹ್ನ ತಕ ಇರ್ತಾಳ. ಒಂದ್ ನಾಲ್ಕ್ ಗಂಟೆ ತಕ ಅದು ಇರ್ತಾಳ. ಇಲ್ಲ ಅಂದ್ರೆ ಅಕ್ಕಿ ಅಲ್ ಆಮೋಸ್ಟ್ ಕ್ಲಾಸ್ ಇರ್ಲಿಲ್ಲ ಹನ್ನೆರಡು ಗಂಟೆಗೆಲ್ಲ ಲ್ಯಾಬ್ ಅದು ಮುಗೀ ತಂದ್ರ ಒಂದ್ ಒಂದುವರಿಗೆಲ್ಲ ಬರ್ತಾಳ. ಅವ ಬಂದ್ಲ್ ಅಂದ್ರ. ಅಕ್ಕಿ ಬರಾಣನಲ್ಲ ಅಡ್ಗೆ ಮಾಡ್ತೇವವಾಗ. ಇಬ್ರು ಸೇರಿನಾ ಇಲ್ಲ ಬರಂಗಿಲ್ಲ ಅಂದ್ರೆ ಮುಂಜ್ ಜನೆನು ಇಬ್ರು ಸೇರ್ ಮಧ್ಯಾಹ್ನಕ್ಕಾಯ್ತು ಮುಂಜಾನೆ ರೈಸ್ ಸೆರೆ ಮಾಡ್ತೇವ್.
ಕುಳ ಬ್ಯಾಸ್ರ ಮತ್ತ.
ಹ್ಮ್ ಅದೊಂದ ಟೈಮ್ ಮಾಡಕ್ ಮತ್ ಬ್ಯಾಸ್ರ ಆ ಏನ್ ಮಾಡ್ಕೋಬೇಕುನು ಅರ್ಥ ಆಗಲ್ಲ ಒಮ್ಮೊಮ್ಮೆ ಆ ಬರೀ ರೈಸು ಬ್ಯಾಡ ಆಕತ್ ಎಸ್ಟ್ ಸತ್ ಅನ್ನ ತಿನ್ನುದಕ್ಕತ್ ತಂಗ ಅದು ಬ್ಯಾಸ್ರ.
ಕರೆ ರೊಟ್ಟಿ ಏನ್ ಮಾಡ್ ಕೊಳಲೆನ್ ಮಾಡ್ಕೋತೀರಾ ರೊಟ್ ರೊಟ್ಟಿ ಮಾಡ್ಕೋತಿರೋ ಇಲ್ಲೋ ಅನ್ನಿ.
ರೊಟ್ಟಿ ಮೊದ್ಲ ನಾ ಇನ್ನೊಂದ್ ರೂಮ್ದಾಗ ಇದ್ನ ಅಲ್ಲಿ ಸ್ವಲ್ಪ ಅಡ್ಗೆ ಮಾಡಕೆಲ್ಲ ಚಲೋ ಇತ್ತ. ಬರ್ಸನ್ ಕಟ್ಟಿ ಅದು ಎಲ್ಲಾ ಅಲ್ಲಿ ರೊಟ್ಟಿ ಮಾಡ್ತಿದ್ನ ಇಲ್ಲಿ ಬಂದ ಅಷ್ಟೊಂದ ಅಂದ್ರ ಸೌಂಡ್ ಬರ್ತತ್ಲೆ. ಬಡದ್ರಾ ಮತ್ತ ಓನರ್ ಏನಾರೆ ಪ್ರಾಬ್ಲಮ್ ಆದ್ರ ಸುಮ್ನೆ ಮತ್ತ್ ಹಂಗೆಲ್ಲ ಬ ಏನ್ರ ಅಂತಾರಲ್ಲ ಇಲ್ಲಿ ಹೋ ಓನರ್ಗೊಳ್ ಹ ರೊಟ್ಟಿ ಏನ್ ಮಾಡಿಲ್ಲ ರೊಟ್ಟಿ ಬೇಕಂದ್ರ ಹೊರಗ ತಿಂತೀವಿ ಇಲ್ಲಿ
ಹ್ಮ ಹ್ಮ್ ಹ್ಮ್
ನಾವಳಿ ಅದೆಲ್ಲಾ ಜಾಸ್ತಿ ಇದಾವ
ಾವಲ್ ನೀ ಮೇರ ಸೈಡು
ಹ್ಮ್ ಉತ್ತರ ಕರ್ನಾಟಕ ಕಾಣಾವಳಿನದಾವ್ ನಮ್ ಏರಿಯ ಸೈದೆಲ್ಲ
ಹ್ಮ್ ಹ್ಮ್ ಹ್ಮ್ ಊರಿಗೆ ಬರೋದು ಮತ್ತೆ
ಊರಿಗೆ ಇವಾಗ್ ಎನಿಲ್ಲ ಅಂದ್ರ ಈಗ ನಮ್ಮ್ ಅಣ್ಣನೊಂದ ಮದ್ಬಿ ಏನತಾರ ಮುಂದಿನ ತಿಂಗಳಾಗ ಅವ್ರ ನಿನ್ನೆ ಕಂ ಫೋನ್ ಮಾಡಿದ್ರ ಬಾ ಫಾದರ್ಸ್ ಒಬ್ರದಿ ಇತ್ ಮದ್ವಿ ಆ ಟೈಮ್ನಾಗೂ ನಾನ್ ಬಂದಿರ್ಲಿಲ್ಲ ಹಂಗಾಗಿ ಈ ಸರ್ತರ ಬ ನೀ ಬರೀ ಸರ್ತಿ ಇದ ಕಾರಣ ಹೇಳ್ತಿ ಅದಕ್ಕ ಈ ಸಲ ಅಂಗಾರೆ ಬಾನ್ ಚಂದ್ರು
ಮುಂದಿನ ತಿಂಗಳತಿನ ಮದುವಿ
ಹ
ಮದ್ವಿ ಮುಂದಿನ ತಿಂಗಳಾಯ್ತೇನಾ
ಹಾ
ಹಾ ಹ್ಮ ಹ್ಮ್
ಹ್ಮ ಅದ ಹೋಗ್ಬೇಕ ಹ್ಮ್ ಹೋಗ್ಬೇಕ ಅ ನಮ್ ಪಪ್ಪ ಬಾ ನೋಡೋಣ ಅಂದ್ರೆ ಎಕ್ಸಾಮ್ ಒಂದ್ ಐತ್ಲಿ ಅದು ಹೋಗಿ ಅಲ್ ಬಂದ್ ಬರೋದ್ರೊಳಗೆ ಹತ್ತ ದಿನ ಉಳ್ದಿರ್ತತೆ
ಓಹೋ ಹಂಗೈತೆನೆ
ಅದಕ್ಕ ಮುನ್ನಂತೀಂಗ
ಹ್ಮ್ ಹ್ಮ್ ಹ್ಮ್
ನೋಡ್ತೇನ್
ಮತ್ತ
ಹೇಳ್ಬೇಕು ನೀನ್ ನೀ ಏನೇನ್ ಮಾಡ್ತಿ ಮನ್ಯಾಗ
ಮನ್ಯಾಗ ನಮ ಖಾಲಿ ಓದಿತ್ತು ಕಾಲೇಜ್ ಇತ್ತದ್ರೆ ಹೋಗ್ ಬರ್ತೇನಿ ಕರ್ದಿರ್ತಾರ ಒಮ್ಮೊಮ್ಮೆ ಮೊನ್ನೆ ಹೋಗಿ ಅಸೈನ್ಮೆಂಟ್ ಅದು ಕೊಟ್ಟು ಬದ್ನಿ ಈ ಅದು ನೆಕ್ಸ್ಟ್ ಮಂತ್ ಏಳನೇ ತಾರೀಕ್ ಕಿಂದ ದಾವ ಎಗ್ಸಾಮ್
ಹ್ಮ್
ಏಳರಿಂದ ಒಂದ್ ಐದ್ ದಿನ ಇರ್ತಾವ ಕಂಟಿನ್ಯೂ ಸುಟ್ಟಿಯದು ಏನಿರಲ್ಲ.
ಹ್ಮ
ಹ್ಮ್ ಓದ್ಕೊಳಕು ಗ್ಯಾಪ್ ಇರಲ್ಲ ಕಂಟಿನ್ಯೂ ಇರ್ತಾವ.
ಹ್ಮ್ ಹ್ಮ್ ಅಂದ್ರೆ ಇವಾಗ ನೀ ರೆಗ್ಯುಲರ್ ಆಗೆನ್ ಹೋಗಂಗಿಲ್ಲ.
ಊ ಹ್ಮ್ ಇಲ್ಲ
ಕೋರ್ಸ್ ಮಾಡಿದ್ದ
ಎಕ್ಟರ್ನಲ್ ಮತ್ತೆ ನಾನ ಸುಮ್ಮ ಎಕ್ಸ್ಟರ್ನಲ್ ಮಾಡೇನ್ ಈಗೆಲ್ಲ ಅವ ರೆಗ್ಯುಲರ್ ಹೋಗಕ್ ಆಗಲ್ಲ ನಮ್ಗ. ಸುಮ್ಮ ಮ ಮತ್ತೆ ಹಂಗ ಏನ ಕಂಟಿನ್ಯೂ ಮಾಡತ್ತೇನಿ ಇದ್ ಬ್ಯಾಂಕಿಂದ.
ಹ್ಮ
ಅದು ಕ್ಕ ರೆಗ್ಯುಲರ್ ಬೇಡಾಯ್ ಎಕ್ಸ್ಟರ್ನಲ್ ಮಾಡೋನು ಅಂತೇ ಮಾಡಿನ್.
ಯಾವ್ ಯಾವ್ ಎಕ್ಸಾಮ್ ಇಲ್ಲ ಬ್ಯಾಂಕಿಂಗುದು.
ಇನ್ನ ಈಗ ಈಗ್ ಆಗಸ್ಟ್ ಒಳಗೆ ಸ್ಟಾರ್ಟ್ ಅಕ್ಕ ನಮ್ಮೂವು.
ಹೆಂಗ?
ಅಗಸ್ಟ್ ಆಗಸ್ಟ್ ದಾಗಿಂದ ಕಾಲ್ ಫಾರ್ಮ್ ಸ್ಟಾರ್ಟ್ ನಮವ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಇವಾಗ ಆಗಸ್ಟಿಗೆ ಸ್ಟಾರ್ಟ್ ಆ ಅಂದ್ರೆ ಆಗ ಅಗಷ್ಟಗಷ್ಟೇ ಕರಿತಾರೆ.
ಹ್ಮ್ ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ ಹ್ಮ ಹ್ಮ್ ಹ್ಮ್ ಹೆಂಗಾದ್ರು ಓದಾಡ್ತಿಯೋ ಹೆಂಗ್ ಇವಾಗ ಏನ್ ಕ್ಲಾಸ್ ಬಿಟ್ ಬರಿ ನೀ ಅಷ್ಟ ಓದ್ತಿ
ಹ್ಮ ಹ್ಮ ಕ್ಲಾಸೆನ ಇಲ್ಲ ಕೊಡೋದಷ್ಟೇ ಟ್ಯೂಬಲೋ ಕ್ಲಾಸ್ ಯಾವಾರ ನೋಡೋದು ತಿಳಿಲಿಲ್ಲ ಅಂದ್ರೆ ಇಲ್ಲ ಮತ್ತೆ ಯಾವರ ಟ್ರಿಕ್ಸ್ ಅದು ಬೇಕಾಗಿದ್ದು ಅಂದ್ರೆ.
ಹ್ಮ
ನಣ್ಣನ್ ಫ್ರೆಂಡ್ ದ್ ಒಬ್ಬ ಒಂದು ಟೆಸ್ಟ್ ಸೀರೀಸ್ ಇಸ್ಕೊಂಡಿದ್ದೆ.
ಹ್ಮ
ಹಾ ಟೆಕ್ಸ್ಟ್ ಬುಕ್ದು
ಹ್ಮ
ಹ ಅದ್ರೊಳಗೆ ಮತ್ತ ಒಮ್ಮೊಮ್ಮೆ ವೀಕ್ಲಿ ಒಂದಸ ಇಲ್ಲಾಂದ್ರ ತ್ರೀ ಡೇಸ್ ಒಂದ್ಸಲ ಟೆಸ್ಟ್ ಸಿರೀಸ್ ಕೊಡೋದ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಕತ್ಲ ಎಷ್ಟು ಟೈಮ್ ಹೆಂಗಂತೆಳ್
ಹ್ಮ
ಹ್ಮ್
ಇವಾಗ ಟೆಸ್ಟ್ ಸೀರೀಸ್ ಕೊಟ್ಟಿರ್ತಿಯಲ್ಲ ಹೆಸರು ಸೊಲ್ಯೂಷನ್ ನನ್ನ ಹಗ ಹೆಂಗ್ ಮಾಡ್ತಿ
ಅಂದ್ರ
ಅಂದ್ರೆ ಇವಾಗ ಒಂದೊಂದ ಯೂಟ್ಯೂಬ್ ನೋಡ್ ಸಾಲ್ವ್ ಮಾಡ್ತವ ನೀನ ಓಣಾಗ ಸಾಲ್ವ್ ಮಾಡ್ತವ ಹೆಂಗ್ ಮಾಡ್ತ ಅಂತಂದೆ
ಒಂದ್ ಫಸ್ಟ್ ನಾ ಓನ್ ಆಗಿ ಸಾಲ್ವ್ ಮಾಡ್ಕೊತೇನಿ ಬಂತಂದ್ರ ಹಂಗ ಇಲ್ಲಾಂದ್ರ ಗೂಗಲ್ದಾಗ ನೋಡ್ತೇನಿ ಎ ಅದ್ರೊಳಗು ತಿಳಲಿಲ್ಲ ಅಂದ್ರೆ ಯೂಟ್ಯೂಬ್ಾಗ ನೋಡೋದು ಅವ ಟೆಕ್ಸ್ಟ್ ಬುಕ್ ದವರು ಸೊಲ್ಯೂಷನ್ ಕೊಟ್ಟಿರ್ತಾರ ನಮ್ ರಾಂಗ್ ಆನ್ಸರ್ ಈಗ ನ ಕರೆಕ್ಟ್ ನಾನ್ ನೋಡಕ್ೋಗಲ್ಲ ಯಾಕಂದ್ರೆ ಮತ್ ಅವರು ಬೇರೆ ಟ್ರಿಕ್ ಯೂಸ್ ಮಾಡರ್ತಾರಲ್ಲಾ ಸುಂಬ ಕನ್ಫ್ಯೂಸ್ ಆಾಕಿತಿ ಹ್ಮ್ ಯಾವ ತಪ್ಪತವು ಯಾವ ಅಲ್ಲ ಅವನ ಅಷ್ಟ ನೋಡ್ತೇನೆ ಮತ್ತ ಅವ್ರ ಮ
ಬಿ ಎಡ್್ದಲ್ಲ ಬಂತ ಂದ್ರ ಇವಾಗ ನೀ ಅದು ಎಕ್ಸ್ ನಲ್ ಬಿ ಎಡ್ ನ ಮಾಡೇನ್ ಅಂತಿಯಲ್ಲ ಅದ್ರದ್ದೆಲ್ಲಾ ಹೆಂಗ್ ಮ್ಯಾನೇಜ್ ಮಾಡ್ತಿ
ಅದ್ರ್ದನ್ ಇಂಟರ್ನಲ್ಸ ತಿಂಗಳಿಗ್ ಒಮ್ಮ್ ಇರ್ತೇತಿ ಒಂದೊಂದ್ ಚಾಪ್ಟರ್ ಇರ್ತವ ಬರ
ಹ್ಮ್
ಅವ್ನ್ ಅಷ್ಟೇನ್ ಅದೇನೆಲ್ಲಾ ಜನ್ರಲ್ ಇತ್ವಿ ಆರಾಮ್ಸೆ ಬರಿಬೋದ್ ನಾವ್ ಮತ ನಾವ ಕನ್ನಡ ಮೀಡಿಯಂ ತೋಲ್ಲ ನಮ್ಗ್ ಈಸಿ ಆಾಕೈತಿ ನಾ ಕನ್ನಡ ಮೀಡಿಯಮ್ ಎಲ್ಲ ಫಸ್ಟ್ ಟೆಂತ್
ಹ್ಮ್
ಪಾಯಿಂಟ್ಸ್ ಗೊತ್ತಾದ್ರೆ ಮುಂದಿಂದ ಎಲ್ಲಾ ಬರಿಬೋದು ಹ್ಮ್ ಅದೇನ್ ಸೈನ್ಸ್ ಆಯ್ತು ತಲಾ
ಹ್ಮ್
ನಡತೇತಿ ಏನ್ ಹಂಗೇನ್ ಇಿಲ್ಲ ಓದ್ಬೋದ್ ಮಾಡ್ಬೋದ ಅದೇನ್ ಈಸಿ ಐತ್ ಹಂಗೇನ್ ಇಿಲ್ಲ ಮತ್ತ ಹೆಂಗ ಇದೇನ್ ಫೈನಲ್ ಟಿ ಇಟಿಗದು ಬರ ಟೂ ಪರ್ಸೆಂಟ್ ಅಟ್ಟ ಕನ್ಸಿಡರ್ ಆಾಕೇತಿ
ಹ್ಮ್
ಅದ್ಕ ಅದೇನ ಅಷ್ಟ್ ಏನ್ ಮಾಡಾತಿಲ್ಲ ಸು ಮಟ್ಟ ಪಾಸ್ ಆಗುವಟ್ಟು ಹಓದುದು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಅದ ಅದ್ ಇದ್ನ್ನ ಮ್ಯಾನೇಜ್ ಮಾಡತ್ತ ಇವಾಗ
ಹ್ಮ್ ಬಿ ಎಡ್ ನ್ ಅಷ್ಟೇ ನಿಲ್ಬ ಅ ಇದಷ್ಟ ಕಾಂಪಿಟೇಟಿವ್ ಇ ಓದೋದು ಜಾಸ್ತಿ ಮತ್ತೆ ಅವರ ಕೋಆಪ್ರೇಟಿವ್ ಬ್ಯಾಂಕ್ಸ್ ದು ಕರ್ದಿರ್ತಾರ ಕೆಲವೊಮ್ಮೆ ಮತ್ತ ಅವ್ರದ ಹೆಂಗಿರ್ತವು ಕಾಟ್ ಜಾಸ್ತಿ ಇರಲ್ಲ. ಆಪ್ಟಿಟ್ಯೂಡ್ ಜಾಸ್ತಿ ಇರಲ್ಲ ಅವರು ಬರಿ ಜನರಲ್ ಬ್ಯಾಂಕಿಂಗ್ ಬ್ಯಾಕ್ ಗ್ರೌಂಡ್ ಜಾಸ್ತಿ ಇರ್ತಿತಿ.
ಹ್ಮ್ ಹ್ಮ್ ಹ್ಮ್
ಹ್ಮ್ ಅದ್ಕ ಇದರ್ ಸೈಡರ್ ಕಡೆನು ಸ್ವಲ್ಪ ಲಕ್ಷ ಕೊಡೋದು ಅದೇನ್ ಬರೀ ಎಕ್ಸಾಮ್ ಅಂದಾಗ ಒಂದ್ ಎರಡ್ ದಿನ ಹಿಂದಿದ್ದಾಗ ಓದ್ಕೋತೇನಿ.
ಹ್ಮ್
ಬರಿಬೋದು ಹಂಗೇನ್ ಇಲ್ಲದೇನ್ ಮತ್ತ ಈಗ ಇಂಟರ್ನಲ್ಸ್ ಬೇರೆ ಬರ್ದಲ್ಲ ಎಡ್ ಗೊತ್ತಿರ್ತಾವ್ ಸ್ವಲ್ಪ ಸ್ವಲ್ಪ.
ಹ್ಮ್
ಹ ಹೆಂಗ್ ಬರೋದು ಹೆಂಗ್ ಹೆಂಗ್ ಇಲ್ಲ ಏನೇನ್ ಪಾಯಿಂಟ್ಸ್ ಹಾಕ್ಬೇಕತ್
ಬಾ ಯಾವಾಗಾದ್ರೂ ಮನ್ಯಾ ಈಗ ಅಲ್ಲೇ ಇರ್ತಿಯಲ್ಲ ಯಾವಾಗರೆ ಫ್ರೀ ಇದ್ರೆ ಈ ಕಡೆ.
ಹ್ಮ್ ಈ ಎಕ್ಸಾಮ್ ಮುಗದ್ಮೇಲ್ ಬರ್ತೇನ್.
ಊ ಹ್ಮ್ ಹ್ಮ್
ಹ್ಮ್ ಸ ಹಾ ಹೇಳ್ತೇನ್ ತಗೋ.
ಹ್ಮ್ ಸರಿ ತಗೊ ಮತ್ ಯಾವಾಗರೇ ಮಾಡ್ ಹ್ಮ್ ಸರಿ ಬಾಯ್ ಬಾಯ್.